ಹಲೋ ಅಲೋ ಕೇಳಸತಿಲ್ವಾ. ಹ್ಮ್ ನಿಮಗೆ ಏನ್ ನೆಟ್ವರ್ಕ್ ನೋಡಿ. ಹ ಹಲೋ ಹಾ ಊಟ ಆಯ್ತಾ
ಏನ್ ಮಾಡ್ತಾಹ ಆಯ್ತು ನಿಮ್ದಾಯ್ತಾ
ನಾವು ಕುತ್ಕೊಂಡಿವಿ ಹಲೋ ನೀವೇನ್ ಮಾಡ್ತಿದ್ದೀರಾ ಹಾ ನೀವೇನ್ ಮಾಡ್ತಿದ್ದೀರಾ
ಹೋಗದು ಪ್ರಯಾಣ ಮಾಡ್ ತಾ ಇದ್ದೀನಿ
ಏನ ಕೇಳಸಲ್ಲ ಸ್ವಲ್ಪ ಜ ಜೋರಾಗ ಮಾತಾಡಿ
ಮನೆಗ್ ಹೋಗೋದಿಕ್ಕೆ ಪ್ರಯಾಣ ಮಾಡ್ತಾ ಇದ್ದೀನಿ ಮನೆ ಕಡೆ
ಹಾ ಹಾ ಹೌದಾ ಸರಿ ಸ ಸರಿ ಸ ಈಗ ಕಲ್ಪೊಂಡ ಮಾತಾಡಡ್ ಹಾ ಹಾ ಆಯ್ತು ಊಟ ಆಯ್ತು ದೋಸೆನ್ ದೋಸೆ ತಿಂದೆ ನಿಂದಾಯ್ತ ಊಟ
ಹಾ ನಮ್ದು ಆಯ್ತು ದೋಸೆೆಗೆ ದೋಸೆ ಇದೆ ಎಂತ ಹೇಳ್ತ ಇರ್ತದೆ
ಹ್ಮ ದೋಸೆಗೆ ಬೆಳೆ ಕಲ್ಸ ಸಾರ ಮಾಡಿದ್ರು ತಿಂದ ನೀವೇನ್ ತಿಂದ್ರಿ ಊಟ
ಅ ಮನೆಯಲ್ಲ ಆಯ್ತ ಒಬಟ್ಟ ಮಾಡಿದ್ರು
ಹಾ ಹಾ ಸರಿ ಸರಿ ಸರಿ ಏನು ಸೌಂಡ್ ಎಲ್ಲೋ ಕೇಳಿಸ್ತಿದೆ ಬ್ಲೂಟೂತ್ ಆಕೊಂಡಿದ್ದೀರಾ ಹಾ ಇನ್ನು ಸೌಂಡ್ ಎಲ್ಲ ಕೇಳಿಸ್ತಾದೆ ಅದಕ್ಕೆ ಹ್ಮ ಹ್ಮ ಕೇಳಿಸ್ತಾ ಇಲ್ಲ ನೋಡಿ ಏನೋ ಸೌಂಡ್ ಏನೋ ಒಂತರ ಇದೆ
ಈಗ ಈಗ ಕೇಳಿಸತಾ ಇದ್ಯಾ
ಹಾ ಕೇಳತೇ ಇದೆ
ಹಾ ಮತ್ತೆನ್.
ಏನಾಯ್ತು ಮನೆಗೆ ನಿಮ್ಮ್ ಫ್ರೆಂಡ್.. ಇದ್ರೆಲ್ಲ ಏನಕ್ಕೆ ನೀಮ್
ಎಂಡದು. ಫ್ರೆಂಡ ಮದ್ವೆ. ನಾಳೆ ನಾಳೆ ಇರೋದು ಮದ್ವೆ.
ಓ ನಾಳೆ.
ಹಾ ನಾಳೆ.
ಫ್ರೆಂಡದ್ ಅಷ್ಟೊಂದು.
ಹಾ. ಮದ್ವೆ ಗೆ ಬರಲ್ಲ ಏನ ಸಾಯಂಕಾಲ, ಹಲೋ
ಇವತ್ತು ನನ್ಗೆ ತುಂಬಾ ಅತ್ಲು ಶಾಸ್ತ್ರಗಳು ನಡಿಬೇಕಾದ್ರೆ.
ಹಾ
ಹಾ ಹೌದು ತಾಳಿ ಕಟ್. ದ್ರೆ ಎಲ್ಲ ನಮಗೂ ಅಳು ಬರತ್.
ಏನು ನೆಟ್ವರ್ಕ್ ಇಲ್ಲ ನೋಡಿ ನಿಮ್ಗೆ.
ಕೇಳಿಸ್ತಿಲ್ವಾ ನಾನ ಮಾತಾಡ್ತಿರೋದು.
ಮಾತಾಡೋದು ಕೇಳಿಸ್ತಾ ಇದೆ ಸ್ವಲ್ಪಟ್ಟ್ರ. ವಾಯ್ಸ್ ಎಲ್ಲ ಕಟ್ಟ ಆಗ್ತಾ ಇದೆ.
ಅದು ಮೇ.
ಪ್ರವಾಸ ಮಾಡ್ತಾ ಇದೀರಾ. ಹ್ಮ. ಹಾ ಹಾ ಹಾ ಅದಕ್ಕೆ ಅನ್ಕೊಂತೀನಿ ವೈಸ್ ಎಲ್ಲ ಕಟ್ಟ ಆಗ್ತಾ ಇದೆ.
ಆ ಜಾಗದಲ್ಲಿ ಅಷ್ಟೊಂದು ಸರಿಗೆ ಸಿಗೋದ್ನ. ಹಳ್ಳಿಗಾಯ್ತು ಅದು ಅದ್ರಿಂದ. ಕರೆಕ್ಟ್. ಸಿಗೋದಿಯ.
ಹಾ ಸರಿ ಇವಾಗ ಕೇಳಿಸ್ತಾ ಇದೆ.
ಈಗ ನಿಲ್ಸಿದ್ರು ಅದಿಕ್ಕೆ.
ಹಾ ಇನ್ನೇನು ಸಮಾಚಾರ.
ನವ್ ನೀವೆಲ್ಲಾ ಹೇಳ್ಬೇಕು ಮತ್. ಈಗ ನಿಮ್ ಫ್ರೆಂಡ್ ಮದವೆಗೆಲ್ಲಾ ರೆಡಿ ಆಗಿದಿರಾ ಎಲ್ಲ ತಗೊಂಡಿದಿರಾ. ಏನೇನ್ ಬೇಕು ಅವೆಲ್ಲ
ಹಾ ಎಲ್ಲ ತಗೊಂಡಿದ್ದೀವಿ ಇನ್ನು ನಾಳೆ ಮದವೆ ಇರೋದು ಬಂದ್ಬಿಡಿ ನೀವುನು ಆದ್ರೆ
ಎಲ್ಲಿ ಮದ್ವೆ
ಮಾಲೂರು
ನಾನೀಗ ಚಿಕ್ಕಬಳ್ಳಾಪುರ ಇಂದ ಮಾಲೂರ್ ಬರ್ಬೇಕಾಗುತ್ತೆ
ಚಿಕ್ಕಬಳ್ಳಾಪುರದಿಂದ ಮಾಲೂರುಗ್ ಬರ್ತೀರಾ
ಏನ್ ಗೊತ್ತ
ಹಲೋ
ಪ್ರಯಾಣ ಮಾಡ್ತಾ ಇದ್ದೀನಿ ಪ್ರಯಾಣ ಮಾಡ್ತಾ ಇದ್ದೀನಿ
ಹಾ ಹಾ ಸರಿ ಸರಿ ಸರಿ ಹೋಗಿ ಯಾವಾಗಾದ್ರು ಸಿಗೋಣ ಕೋಟ್ಲಿಂಗೇಶ್ವರದಲ್ಲಿ
ಹಾ... ಬರ್ತಾ ಇರ್ತೀವಲ್ಲ ಅವಾಗ ಸಿಗೋಣ
ಹಾ ಹಾ ಬರ್ತಾ ಇರ್ತೀರ ಅಂದಿರಲ್ಲ.. ಬಂದಾಗ ಒಂದು ಕಾಲ್ ಮಾಡಿ ಹೇಳಿದ್ರೆ ನಾವು ಬರ್ತೀವಿ
ಹೌದು... ಸಿಗೊಣ... ಮತ್ತೆ ಮುಂದಿನ ಪರೀಕ್ಷೆ ಯಾವಾಗ
ಇವತ್ತಿದೆೇ ಪರೀಕ್ಷೆ
ಮತ್ತ್ ಹೋಗೇ ಇಲ್ಲ
ಇನ್ನು ಲೇಟ್ ಎರಡು ಗಂಟೆಗೆ ಅಲ್ವ ಇರೋದು ಅದು..
ಓ ಹೊ...
ಎರಡು ಗಂಟೆಗ್ ಇರೋದು ಪರೀಕ್ಷೆ ಅದಕ್ಕೆ ನಾವು ಕುತ್ಕೊಂಡಿದ್ದೀವಿ
ಎಲ್ಲಾ ಓದ್ದೀರಾ..
ಹಾ ಎಲ್ಲಾ ಓದಿದೀವಿ ಎಲ್ಲಾ ಇಂಟರ್ನೆಟ್ ಅಲ್ವಾ
ಹಾ...
ಹ್ಮ ನೈಟ್ ಎಲ್ಲ ಒಂದು ಗಂಟೆ ಗಂಟ ಕುತ್ಕೊಂಡ್ ಹೋದ್ವಿ ಓದ್ದೆ
ಒಂದ್ ಗಂಟೆ ವರ್ಗು ಕುತ್ಕೊಂಡ್ ಓತದಿದ್ದೀರಾ..
ಹಾ ಅದೇ ಹನ್ನೆರಡು ಗಂಟೆನಲ್ಲಿ ನಿಮ್ ಜೊತೆ ಫೋನ್ ಮಾತಾಡಿದೆ ಆಮೇಲೆ ಒಂದ್ ಗಂಟೆವರೆಗೂ ಓದಿದೆ ಹ್ಮ್ ಮತ್ತೆ ಹೇಳ್ಬೇಕು ಹಾ
ಹೇಗ್ ಓದ್ ಓದಿದ್ದೀರಾ
ಚೆನ್ನಾಗ್ ಓದಿದ್ದೀನಿ ಅದ್ರಲ್ಲೇ ಎಷ್ಟು ಬರುದ್ದೋ ಎಷ್ಟು ಬರಲ್ವೊ
ನಿಮ್ ಧ್ವನಿ ಕೇಳ್ಸ್ತಾ ಇಲ್ಲ
ಕೇಳಿಸ್ತಾ ಇಲ್ವಾ ನೆಟ್ವರ್ಕ್ ಎಲ್ಲಾ ನೋಡಿ ನಿಮ್ಗೆ ನೆಟ್ವರ್ಕ್ ನೆಟ್ವರ್ಕ್ ಸ್ಲೋ ಇದೇ ಹಾ.
ಕೇಳಸ್ತಾ ಇದೇ ಈಗ, ಇಲ್ಲಾ ಏನು ಸಾಕೋಕ ಆಗಲ್ಲ ಜಾಗ ಇಲ್ಲಾ.
ಹಾ ಅಂದ್ರೆ ಮನೆ ಹತ್ರ ನಿಮ್ ಮನೆ ಹತ್ರ ಎಲ್ಲೂ ಇಲ್ಲ ಜಾಗ
ನಮ್ ಮನೆ ಅಂತ್ರ ಏನು ಇಲ್ಲ ನಾವೇನಾದ್ರೂ ಸಾಕ್ ಹಕೊಂಡ ಅಂನ್ಕೊಂಡೆ ಅಕ್ಕಪರ ಮನೆ ಅವರ್ ಯಾರ್ ಅವ್ರಿಗೂ ತೊಂದರೆ ಆಗುತ್ತೆ
ಹ್ಮ ಹಾ ಹಾ
ಏನ್ ಸಾಕಿದ್ರುನು ನಾಯಿ ಅಥ್ವಾ ಬೇಕು ತರ ಹಕ್ಬೇಕು ನಮ್ಮ ಮನೇಲ್ಲೇ ಇರ್ಬೇಕು ಆ ತರ ಸಾಕ್
ಹಾ ಬೆಕ್ಕು ಆಯ್ತಾ ಅಂದ್ರಲ್ಲ ನೀವು ಬೇಕ್ಕು ಬೇಕ್ಕು ಹ ಹೇಳಿದ್ರಲ್ವಾ ಹಾ
ಏನಲ್ಲ ಏನಾಯ್ತು ಅಂದ್ರೆ ನಾವು ಆಚೆ ಹೋಗ್ ಇದ್ದಾಗ ಅಲ್ಲಿ ಒಂದು ಸಿಕ್ತು ಅದೇನಾಗಿತ್ತು ಅಂದ್ರೆ ಮಳೆ ಬರ್ತಿದ್ದಿಕ್ಕೆ ಅದಕ್ಕೆ ಜಾಗ ಇರ್ಲಿಲ್ಲ ಅದ್ರಿಂದ ನಾನು ಮನೆ ಕರ್ಕೋ ಬಂದಿದ್ದೆ ಮಳೆ ಇತ್ತಲ್ಲಾ ಅಂತ
ಸಿನಿಮಾ ಆಗೋಗಿದೆ ನಿಮ್ದ್ ಲೈಫು ಸಿನಿಮಾ
ಹಂಗೆನಿಲ್ಲ ಅದ್
ಹ ಹಾ ಹಾ ಹಾ ಹಾ
ಅದಕ್ಕೆ ಏನೋ ತೊಂದ್ರ ಆಗುತ್ತೆ ಅನ್ಕೊಂಡ್ ಮನೆ ಕರ್ಕೊ ಬಂದೆ ಅದು ಅ ನಾವು ಅದಕ್ಕೆ ಹಾಲು ಎಲ್ಲ ಕೊಡ್ತಿದಿಕ್ಕೆ ಅದು ಮನೇಲೆ ಇದು ಇರೋಕ್ ಸ್ ಸ್ಟಾರ್ಟ್ ಮಾಡ್ಬಿಡಿ ಇ ಇರೋಕ ಇರ್ ಇದು
ಹಾ ಹೆಣ್ಣದ ಗಂಡದ ಅಲ ಹಲೋ ಹಲೋ ಕೇಳಿಸ್ತಾ ಇಲ್ವಾ ಹಲೋ ಹಲೋ ಮೇಡಂ ಸಲೆಂಟ್ ಹಲೋ